ಅರಾಮ ಯಾರ
ನಾ ಗೌಸ್ ಅಂತರಿೀ ವಡಗೇರಿಂತ
ಹೇಳಿ ಸರ್
ರರಾಮಂದಾರ್ಲ್ರಿ
ಆರಾಮ್ ರೀ ಸರ ಗೌಸ್ ಅಂದ್ರ ನಮ್ಮ ಇವರ ಬಲ್ಲರ ಡ್ರೈವರ್
ಹಾ ರೀ ಹಾ ರೀ ಹಾ ರೀ ಗೊತ್ತೈತ್ರಿ
ಹೇಳ್ರಿ ಮಾಲಕರ ಏನ್ ನಡವಾರೆ
ಯ ಏನಿನ್ ನೋಡ್ರಿ ಆರಾಮ ಅಲ್ರರಿ
ಹ್ಮ್ ಆರಾಮ್ರೀ ನೀವ್ರ
ಹ್ಮ್್ ನಾವ್ ಆರಾಮ್ ನೋಡ್ರಿ
ಏನ್ ಊರಾದ ಗಾಳಿ ಇದು ಮಳೆ ಹೆಂಗ್ರೀ
ಏ ಮಳೆ ಸುಮ್ ಸಣ್ಣ ಆಗದ್ರಿ ಇವತ್ತ ಅದನು ಮಾಡ ಹೊತ್ಕೊಂಡ್ ನಿಂತತ್ರಿ ಮಳಿ ಬರತಿಲ್ರಿ
ಹೌದ್ರಿ ನಮ್ ಕಡೆನುೂ ಹಾಗಗಾದ್ರೆ ಮಾಡ ಏನ್ ಮಾಡ್ಬೇಕ್ರ ಹತ್ತಿ ಬಿತ್ತವಿ ಎಲ್ಲಾ ಲಾಸ್ಟ್ ಸದರಿ ಅವ್ರ
ಹ್ಮ್ ಹೊಲಗ ಮಾಡ್ರಿ ಅನ್ರಿ ಹೊರ್ಸ್ರಿ
ಈ ವರ್ಷ ಮಾಡಿವವಲ್ರಿ ಒಂದ್ ನಾಲ್ಕ್ರೆ
ನಾಾಗ ಎಕರೆ ಮಾಡ್ರಿ ಏನ್ ಬಿಿರಿ ಹೊಲ್ದಾಗ
ಹತ್ತಿನ ಹಾಕವ್ರೀ ಮಾಲ್ಕ್ರ ಏನ್ ಮಾಡಿದ್ರ ನೋಡಿ ಲೀಸ್ ಲೀಸ್ ಇಪ್ಪೈದು ಸಾವಿ ರೂಪಾಯಿಲ್ಲಿಸ್್ ಆದದೆ ಒಂದ ಅ್ರಡೆ ನಮ್ಮ ಕಡೆ
ಎಟ್ಟದ್ರಿ
ಇಪ್ಪತ್ತೈದ್ರೀ
ಹಾ ಬಾ ಒಂದು ಲಕ್ಷ ರೂಪಾಯಿ ಲಜ ಕೊಟ್ಟ್ರಂದಂಗ ಆ್ತು ನೀವು
ಏನ್ ಮಾಸು ಕುಂತಾರ ಏನ್ ಮಾಡ್ಬೇಕ ಅಂತೇಳಿ ಹೊಲ ಮಾಡ್ಕೊಂಡು ಕುಂತೀವ್ರೀ ಇದು ಮೈಮ್ಯಾಗ ಬರ್ತದ್ರೀ ಅವ್ನುನು
ವಾ ಬ ಬ ವ ಬ್ ಮಾಡ್ರಿ ಮಾಡ್ರಿ ಏನಾರು ಮಾಡ್ರಿ ಮಾಡ್ಕ ರೊಕ್ಕ ಗಳಸ್ರಿ ಒಟ್ರಿ
ನೀವ್ರೀ ನಿಮ್ಮ ನಿಮ್ ಹೊದಾಗ ನಯಾರ ಬಿತ್ತಿರ್ಬೇಕಲ್ರರಿ
ಹ್ಮ್ ಏ ಬಿತ್ತೂರಿ ಹತ್ತಿ ಬಿತ್ತಿ ಬಿತ್ತೂರಿ ಒಟ್ಟ ಮಳಿನೆ ಇಲ್ರೀ ಗಿಡಗಳು ಸತ್ ಉಂಟಾವು ಹ್ಮ್ ಮತ್ರೀ ನಿಮ್ ಡ್ಯೂಟಿ ಡ್ಯೂಟ್ ಟ್ಟಿ ಗಿಟ್ಟಿ ಏನ್ ಮಾಡ್ತಿರ್ ನೀವು
ಡ್ಯೂಟಿ ಏನಿಲ್ ನೋಡ್ ಸ್ವಲ್ಪ ಕಟ್ಟಿ ಕುಂಡ್ ಮಾತಾಡುದ್ರೆ
ಕಟ್ಟಿ ಹೋದ ಸ್ವಲ್ಪ್ ಮಾತಾಡದ್ರಿ ಅಹ್ಮ್ ಹೌದ್ರಿ ಹ್ಮ್ ಮತ್ತೇನ್ ಮಾಡದ್ರಿ
ಮತ್ತೇನಿಲ್ಲ ಹೇಳ್ಬೇಕ್ ನೋಡ್ರಿ ನೀವು
ಹ್ಮ್ ಅವ್ನ್ ಏನ್ ಹೇಳ್ಬೇಕ್ರೀ ಮನಕರಿ ಎಲ್ಲಾ ನಿಮ್ದೇ ಜೋರ ಆದ್ರಿ
ನಮ್ದೇನಾದ್ರೂ ಜೋರು ಏನಿಲ್ಲ
ಏನು ಇಲ್ಲ ಅಂದ್ರೆ
ಹ್ಮ್ ಮಳೆ ಬಂದ್ರೆ ನಮ್ದು ಏನ ಇರ್ತದ್ರೀ
ಹೌದ್ರಿ ಯಪ್ಪಾ ಮಳಿನ ಬಾಳ್ ಕೈ ಕೊಡ್ತರೀ ಈ ವರ್ಸ ಹ್ಮ್ ಮತ್ತೆ ಏನಡ್ರೆ ಬಿಸ್ನೆಸ್ ಬಗ್ಗೆ ಏನಾರ ಟಿಪ್ಸ್ ರೇ ಟ್ರಿಕ್ಸ್ ಏನಾರ ಅವ್ರಿಗೆ ಮಾತಾಡರಿ
ಏನಾರ ಕೊಡ್ರ ಕೊಡ್ರಿ ನೀವಲ್ಲ
ಏನ್ ಕೊಡ್ಬೇಕ ಹೇಳ್ರಿ ನೀಮಗ ಏನ್ ಏದ್ರ ಬಗ್ಗೆ ಹೇಳ ಕೇಳಿರಿ ನಾವು ಹೇಳತ್ತಿವ ನಾವು
ನಮಗ ಒಂದು ಡ್ರೈವರು ನಾಲೆಜ್ ಬಿಟ್ಟ ಮತ್ತ್ ಯಾವ್ದು ಗೊತ್ತಿಲ್ರಿ
ಡ್ರೈವರ್ ಬಗ್ಗೆ ಆದ್ರ ಸ್ವಲ್ಪ ಹೇಳರಿ ನೋಡಮ್ಮ
ಈ ವರ್ಷ ಏನಾರ ಅತ್ತಿಗಿತ್ತಿ ಪಾಡ ಬಂತಂದ್ರ ಒಂದ್ ಎಲ್ಲ ಎರಡ್ ಮೂರ್ ಲಕ್ಷ ಡೋನ್ ಪೇ ಡೋನ್ ಪೇ ಮಾಡಿ ಬುಲೆರೊ ಗಿಲ್ಲೆರೊ ತಗೋಬೇಕಂತ ನಾವು ಮಾಡಿದ್ದೀವಿ
ಹೌದ್ರೀ ಬುಲೆರೊ ತಗೊಂಡ್ ಏನ್ ಮಾಡಬೇಕಂತ ಮಾಡಿರಿ
ಅ ಹೊತ್ತಿ ಹತ್ತಿಗಿತ್ತಿ ಹೊಡಿಬೇಕ್ ಅಂತೇಳ
ಬಾಡ್ಗಿಗಳು ಹೊಡಿಬೇಕಂದ್ ಮಾಡ್ರಿ ಹೌದ್ರಿ ಏನ್ ಮಾಡದ್ರಿ ಬಾಡಗಿ ನಿಮ್ದು ಎಲ್ಲಿಂತ ಎಷ್ಟ ಕಿಲೋಮೀಟರ್ ನಿಂತ್ ಎಷ್ಟ ಕಿಲೋಮೀಟರ್ ನಾಕ್ ಕಿಲೋಮೀಟ್ರ್ ಆದ್ರ ಬಾಡ್ಗೆ ಎಷ್ಟು ಹತ್ತು ಕಿಲೋಮೀಟ್ರ್ ಆದ್ರ ಬಾಡ್ಗೆ ಎಷ್ಟು
ಅದು ಅದೇ ಅದೆಲ್ಲಾ ಗೊತ್ತಿಲ್ರಿ ನಮ್ಗ
ಇನ್ನಾ ಗೊತ್ತಿಲ್ರಿ
ಗೊತ್ತಿಲ್ಲ ರೀ ತೊಗೊಂಡಾಗ್ ಗೊತ್ತಾಗ್ತದ ಎಷ್ಟ ಏನ ನಮ್ಮ ದೋಸ್ತರು ಯಾರ ಒಂದ್ ಇಬ್ಬರ ಮೂರು
ಹ್ಮ್ ಅವದ ಇಲ್ಲರಿ ನಮ್ದು ಬುಲೂರ್ ಆದರೀ ಇಲ್ಲ ನಿಮ್ ಬಾಡ್ಗಿ ಎಷ್ಟು ಅಂತ ನಮ್ದು ಬುಲೂರ್ ಆದ್ರಿ ನಾವು ತೋತೀವಿ
ಅದ ಹೆಂಗ್ರೀ ಹೆಂಗ್ ಗೊತ್ತಾಗ್ಬೇಕು ಇಷ್ಟ್ ಇಷ್ಟ ಹತ್ತು ಕಿಲೋಮೀಟರ್ಗೆ ಎಷ್ಟ್ ತಗೂಬೇಕು ಹಂಗಂತ ಹೆಂಗ್ ಗೊತ್ತಾಗ್ಬೇಕ್ ಅದು
ಅಂದ್ರೆ ಲೋಕಲ್ ಬಾಡಿಗಿ ಇತ್ತು ಅಂದ್ರೆ ಎಂಗೇಜ್ ಮ್ಯಾಗ ತೋಗೋತೀವಿರೀ ಲಾಂಗ್ ಬಾಡಿಗ ಇತ್ತಂದ್ರ ಕಿಲೋಮೀಟರ್ ಲೆಕ್ಕ ತೋಗೋತೀವ್ರಿ ಹ್ಮ್
ಹೆಂಗೇಜ್ ಅಂದ್ರೆ ಹೆಂಗ ದಿನಕ್ಕ ಎಷ್ಟ್ ರೀ ಹೆಂಗೇಜ್
ದಿನಕ್ಕ ಡೀಸೆಲ್ ಹಾಕ್ತಿರ ಅದುನ್ನು ಎರಡ್ ಸಾವ್ರುಪಾಯ್ ಕೊಡ್ತ ರೀ ಹೆಂಗೆ
ಒಂದ್ ದಿನಕ್ ರೀ
ಹಾ ರೀ ಡೀಸೆಲ್ ಹಾಕಿರ ಅಷ್ಟ್ ಕೊಡ್ತಾರೀ
ಲಾಂಗ್ ಅಂದರ
ಲಾಂಗ್ ಅಂದ್ರ ಇಪ್ಪತ್ ರೂಪಾಯಿ ಕೀಲೋಮೀಟರ್ ಹದಿನೆಂಟ್ ರೂಪಾಯ್ ಕಿಲೋಮೀಟ್ರ ಐದ್ ನೂರ್ ಕಿಲೋಮೀಟ್ರು ಮ್ಯಾಲ್ ಇರಬೇಕರೀ ಅದು
ಈಗ ನೀವೂ ಬಿಜಾಪುರ್ ಹೋಗ್ಬರ್ತಿರ್ ಹೋಗ್ಬಿರ್ತೀರಿಲ್ ನೀವು
ಹಾ ರೀ
ಬಿಜಾಪುರ್ ಬಾಡಿಗೆ ಎಷ್ಟಾಗುತ್ತೆ
ನೋಡ್ರಿ ಆ ನೂರ ಹದಿನೈದ ಕಿಲೋಮೀಟ್ರ್ ಆಗುತ್ತ ಇಲ್ ನಿಂತ
ಹ್ಮ್
ಅಪ್ ಅಂಡ್ ಡೌನ್ ಅಂದ್ರೆ ಎರಡ ನೂರ ಮೂವತ್ ಕಿಲೋಮೀಟ್ರ್ ಅಂದ್ರೆ ಮಾ ಆಕಡಿ ಈಕಡಿ ತಿರ್ಗಾಡಿ ಎರಡ ನೂರ ಎರಡು ನೂರ ನಲವತ್ ಕಿಲೋಮೀಟ್ರ್ ಹಿಡಿರಿ ನೀವು
ಹ್ಮ್
ಹದಿನೆಂಟ್ ರುಪಾಯಿ ಇಪ್ಪತ್ತ ರೂಪಾಯ್ ಕಿಲೋಮೀಟ್ರು ಹಿಡದ್ರೆ ನಾಕ್ ಸಾವಿರದ ನಾಕ್ನೂರೂಪಾಯಿ ಆಗತ್ರಿ ಇಪ್ಪತ್ತ ರೂಪಾಯಿ ಕಿಲೋಮೀಟ್ರ್ ಹಿಡ್ದೆ ಮೂರುವರಿ ಸಾವಿರ ಇವ್ರು ಕೊಡ್ತಾರೀ
ಹ್ಮ್
ಯಾರೀ ರೈತ್ರು ಕೊಡ್ತಾರ್ ರೀ ಅವ್ರು
ಹು ಹು ಹು ಹು
ರೈತರ ಕೊಡ್ತಾರೀ ಒಂದ್ ಸಾವಿರ ರೂಪಾಯಿ ಏನ್ ಮಾಡ್ತಾರೀ ಹತ್ತಿ ಯಾರ್ ತೋತಾರೀ ಅವ್ರ ಕಮಿಷನ್ ಇದ ಅಂತ ಇರತ್ತದರಿ ಅದು ಗಾಡಿ ತೊಂಬಂದಿದಕ್ಕ ಕಮಿಷನ್ ಅಂತ ಇರುತ್ತೆ
ಹ್ಮ
ಅವರು ನಮಗ ಕೊಡ್ತಾರಿ ಅದನ್ನ
ಅದು ಇದುರೀ ಇದು ಏನಂತಾರೀ ಬುಲೂರದಾಗ ಯಾವದ ತೊಬೇಕ ರೀ ಮೈಲಜ್ ಯಾವ್ ಚಲೋ ಬರ್ತದ ಅಂತೆ
ಬಲೋರ್ದಾಗ ಮೈಲೇಜ್ಗ ಮೈಲೇಜ್ಗಂತ ಬಲೋರ್ ತಗೋಬೇಡರಿ ನೀವು ಮೈಲೇಜ್ ಬೇಕಂದ್ರೆ ನಿಮ್ಗ್ ಸರ್ ಟಾಟದಾಗ ತೋರಿ ನೀವು ಅದು ಮೈಲೆಜ ಅದಾವ್ರಿ ಇವು ಮೈಲೇಜ್ ಅಲ್ರಿ ಮೇಂಟೆನೆನ್ಸ್ ಕಮ್ಮಿ ಆವರೀ ಇದಕ್ಕ ಅಂದ್ರೆ ಮೇಂಟೆನೆನ್ಸ್ ಕಮ್ಮಿ ವ್ಯಾಲ್ಯೂ ಜಸ್ ಇದದೆೀ ಸರ್ ಬಲೂರ್ ಪಿಕಪ್ಗ
ಹೌದ್ರೀ ಅ ಲ್ುೂ ನಡಿತತದ
ಹ್ಮ್ ಅಂದ್ರೆ ಮನುಷ್ಯಾಗ ಹೈರಾಣ್ ಮಾಡಲ್ರಿ ಇ ಗಾಡಿದು
ಹಾ
ಹ್ಮ್ ಮನ್ಶಾಗ ಹೇರೋಣ ಮಾಡಲ್ರೀ ತರಾಮ್ ಇರ್ತ ಮನುಷ್ಯರೇ ಹ್ಯಾಂಗ ಹೋದ್ರೂನು ಏನು ತರಕ್ ಬಿಡಲ್ರಿ ಗಾಡಿಗಿ
ಹಾ ಹಾ ಹಾ ಹಾ
ಹ ಹ್ಮ್ ನೀವ್ ಟಾಟಾ ಎ ಸಿ ಅಶೋಕ್ ಅಯ್ಲ್ಯಾಂಡ್ ಕಂಪನಿ ಅಲ್ರಿ ಡ್ರೈವರ್ಸ್ ಗೆ ಸ್ವಲ್ಪ ಹೈರಾಣ ಮಾಡಿಸ್ತಾ ರೀ ಗಾಡಿ
ಹಾ ಹಾ ರೀ
ಹ್ಮ್ ಇದು ಹೈರಾಣ ಮಾಡಲ್ೀ ಗಾಡಿ್ದು ಡ್ರೈವರ್ಸ್ಗಳಿಗೆ ಆರಾಮ್ಸ ನೀವು ಸಾವಿರ ಕಿಲೋಮೀಟರ್ ತನಕನು ಗಾಡಿ ಓಡಸ್ಬಹುದು ಒಂದೇ ದಿವಸಲ್ಲಿ
ನೀ ಬಿಜಾಪುರ್ ಹೋಗ್ ಬರ್ತೀರ ಹೋಗ್ಬರ್ತೀರಲ್ಲಾ
ಹ್ಮ್
ಮೈಲೇಜ್ ಎಷ್ಟ್ ಕೊಡುತ್ತೆ
ಒಂದು ಲೀಟರ್ ಹತ್ತು ಕಿೋಮೀಟರ್ ಕೊಡ್ಕೊಂಡ್ರಿಮಗ್
ಮತ್ತೆ ಹೆಂಗ್ ಪಡ್ತಾ ಹತದ ರೀ
ಮತ್ತ ಇೇತನಲ್ರರಿ ಹದಿನಂು ರೂಪಾಯಿ ಇಪ್ಪತ್ತು ರೂಪಾಯಿಲೋಮೀರ್ ಗಾ ತೋೊಂಡ್ರಿ ನೀವು ನಿಮ್ ಅರ್ ಡಿಸೆಲ್ ಹೋಗಿ ಅರ್ಧ ಉಳಿಸತತೆ
ಅಂಡ್ರಾ ಡಿಡ್ ಸಾವಿರ ದ
ಎರಡರಿಂದ ಎರಡ್ ಸಾವಿರದ ಎರಡ್ನೂರು ರೂಪಾಯಿ ಡೀಸೆಲ್ ಹೋಗುತ್ತೆ ನಡುುವ ಟೋಲ್ ಪ್ಲಾ ಅಂಕ ಇರುತ್ತೆ ವರಿ ಅವ್ ಟೋಲ್ ಕಟ್ಟಾತವರಿ ಮತ್ತ ಹ ಹೊಳಕ ಎಡ್ನೂರು ರೂಾಯಿ ಟೋಲ್ ತ್ರಿ
ಮತ್ತ ನ್ ಉಳ್ತಿದ್ರ ಅಲ್ಲಿ ಮೂ ಸಾವಿರ ಅಂದ್ರ ಏನ್ ಉಳ್ಿತದ ಹೇಳ
ಎರಡ್ೂವ ಸಾವಿರ ಹೋದ್ರೆ ಆಡ್ ಸಾವಿರ ಉ ಇತ ಅದ್ರ ಐನೂರ ಆರೂರು ರೂಾಯಿ ನಿಮ ಡ್ರೈವರ್ ಪಗಾರ್ ತಗದಂದ ಸಾವಿರ ರೂಪಾಯಿ ಗಾಡಿ ಪಗಾರ ರೀ ಒಂದ್ ಯಡ್ನೂರ್ ಮುನ್ನೂರು ರೂಪಾಯಿ ಲೈನ್ ಖರ್ಚಿ ತಿಂಗಳ ಇಪ್ಪತ್ತು ಸಾವಿರ ನೋಡ್ರಿ
ಹ ಏನ್
ತಿಂಗಳ ಇಪ್ಪತ್ತು ಸಾವಿರ ಆದ್ರಿ ಹ ಏನ್ ಮಾಡ್ಬೇಕ್ರಿ ಮಾಡ್ಬೇಕಲ್ರಿ ಏಾದ್ರರು
ತ್ತಿದೆ ಹ್ಮ ಮತ್ತೇನ್ ಹೋದ್ರಿ
ಮತ್ತ ಏನಲ್ರರಿ ಮ ಅದೇ ಬಳ್ಳೋರ್ ತಗೋಬೇಕು ಕಾರ್ ತೊೋಬೇಕು ಒಂದಳೆಲ್ಲೀ ಮತ್ತ ಏನ್ ಮಾಡ್ಬೇಕ್ರೀ ಜಾಬ್ ಇಲ್ಲ ಏನಿಲ್ಲ
ಈಗಸಲ್ ಜಾಬ್ ಇಲ್ಲೇನ್ರಿ ನಿಮ್ದ ಏನು
ಇಲ್ರಿ
ನಮ್ದು ಏನ್ ಜಾಬ್ ಇಲ್ಲಾರ್ದಂಗ ಇದ್ರು ಇಲ್ಲಾರ್ದಂಗ ಇದು ಜಾಬ್್ದ ಹ್ಮ್ ತಿಂಗಳ ಇಪ್ಪತ್ ಸಾವಿರ ಕಂತ ಕಟ್ಬೇಕೇ್ರಿ ತಿಂಗಂಳ ತುಂಬಾನ ಗಾಳಿನಲ್ಲಿರದು ವಾರದಾಗ ಒಂದಂದು ದಿವ್ಸ ಹೋ್ತು ಆರ್ ದಂಟಟ್ ನಿಂತು ಹಿಂಗ ಮಾಡ್ತರಿ ಗಾಡಿ
ಗಾಡಿ ಮತ್ತೆಲ್ಲೂ ಅಟ್ಯಾಚ್ ಮಾಡಂಗ ಇಿಲ್ಲೇಏನ್ರಿ ನಿಮ್ದು
ಅಟ್ಯಾಚ್ ಮಾಡ್ಬೋದ್ರಿ ಅಟ್ಯಾಚ್ ಮಾಡ್ರ ರೊಕ್ಕ ಸಿಗ್ಬೇಕಲ್ರರಿ ಹೆಂಡತಿ ಮನಿ ಎಲ್ಲಾ ಬಿಟ್ಟ ಹೋಗ್ಬೇಕಕ್
ಏನು ಕರೆಕ್ಟ್ ಆಗ್ತದೆ
ಹ್ಮ್ ಅದು ಬಿಟ್ಟು ಹೊಲಾರ್ಸ ಮುಂದೆ ಎಲ್ಲ ಕಾಂಟ್ಯಾಕ್ಟ್ ಮಾಡ್ಲಿಕ್ಕಲ್ರರಿ.
ಹ್ಮ್ ಮದ್ವಾಗದ ಏನ್ರೀ.
ಹ್ಮ್ ಇನ್ನ ಆಗಿಲ್ರಿ ಯಾವ್ರು ಹುಡ್ಗಿ ಹುಡುಕಾಳೈತ್ತಿರಿ ಹೆಣ್ಣ ಸಿಗ್ಲಾತ್ತಿಲ್ಲ.
ಮತ್ ನೀವ್ ಅಂತೀರಲ್ರೀ ಹೆಂಡತಿ ಮಕ್ಕಳು ಅಂತಲ್ಲಾತ್ತರಲ್ಲಾ ಅದ ಕೇಳ
ತಾಯಿ ತಂದಿಗಾದ್ರು ಬಿಟ್ಟು ಹೋಗಬೇಕಲ್ಲ ಕಡೀಗೆ.
ಹಾ ಹಾ ಹಾ
ಹ್ಮ್ ಮತ್ತೆ ತಾಯ್ ನಾವು ಹೋದ್ರೆ ತಾಯಿ ತಂದೆ ಯಾರ್ ನೋಡ್ಬೇಕ್ರೀ.
ಹಾ ಅದೆನೋ ಕರೆಕ್ಟ್ ಆಗ್ತದೆ.
ಹ ಆ ಮತ್ತ?
ಮತ್ತೆನದ ಸರ
ಮತ್ತೆ ನೀವು ಯಾಕಡೆದ್ರ ಜಾಬ್ಗೆ ಎಂಟ್ರಿ ಹಾಕ್ಸ್ಬೇಕು.
ನಾವ್ ಬಂದಿದ್ದರ ಎಲ್ಲಾ ಎಂಟ್ರಿ ಮಾಡಿ ಹಾಕಿವ್ರಿ ಬರ್ಬೇಕಲ್ರರಿ ನಮ್ ದೇವ್ಗ ಇದ್ರರು ಬರ್ತದ.
ಹ್ಮ್ ಮತ್ತೆ ಇದುರೀ ನಿಮ್ದ್ ಕ್ವಾಲಿಫಿಕೇಶನ್ ಏನದ್ರೀ?
ನಾವು ಎಸ್ ಎಲ್ ಸಿ ಅದೇ ಅರ್ಧಂಬರ್ದ ಸಿಕ್ತಿವಿ. ಹ್ಮ್
ಹ್ಮ್ ಎಸ್ ಎಲ್ ಸಿ ರಿಸಲ್ಟ್ ತಗಸ್ಕೊಂಡ್ರಿ.
ಆ ಐವತ್ತೊಂಬತ್ತು.
ಐವತೊಂಬತ್ತು ತೆಗ್ದಿರಿ ಎಸ್ಸೆಲ್ಸಿ ರಿಸಲ್ಟು. ಮತ್ತೆ ಈ ಸರ ಪೋಸ್ಟ್ ಬಿಟ್ಟದಲ್ರೀ ಪೋಸ್ಟ್ ಆಗ್ಬೇಕಲ್ರಿ ಪೊಲೀಸು.
ಹೋಯ್ತು ಹಕ್ಬೇಕ ಹಾಗ್ಬೇಕಂತ ಆಗ್ಬೇಕ್ರೀ ನಾಳೆಲ್ ನಾಡ್ದು ಸ್ವಲ್ಪ ಬಿಸಿ ಇದೀವಿ ಮೊಹರಮ್ ಐತಲ್ರೀ.
ಹೌದ್ರೀ?
ಹ್ಮ್ ಹ್ಮ್ ಇನ್ ಆ ಟೖಮಾದ್ರಿ ಅದನು
ಹ್ಮ್ ಹೌದ್ರಿ
ಟೈಮ್ ಆದ್ರೆ ಆಗ್ಬೇಕ್.
ಹೇಳ್ರಿ ನಿಮ್ ಹೈಟ್ ವೇಟ್ ಆದಿಲ್ರಿ.
ಏ ಹೖಟ್ ವೇಟ್ ಆದ್ರೀ. ಹಲೋ
ಎಷ್ಟಾದ್ ನಿಂದ್ ಹೈಟು?
ಐಯ್ ಷ್ಟೊಂದು ಐದ್ನಲ್ ಇದ್ದಿರ್ ಬೇಕ್ರೀ ನಾ ಚೆಕ್ ಮಾಡ್ಸಿಲ್ರಿ.
ಚ ಮಾಡ್ಸಿದಿಲ್ಲರೀ
ಹ್ಮ್
ಇ ಇದು ಎಷ್ಟದ್ರಿ ಚೆಸ್ಟ್?
ಎಷ್ಟ ಹಾಗ್ರೀ.
ಎಷ್ಟಾದ್ರೆ
ಎಷ್ಟೊಂದು ಇದು ಏನ್ರೀ ಮೂವತ್ ನಾಲ್ಕು ಎಷ್ಟ ಆದ್ರ ಅದು.
ಹ ಹೇಳ್ರಿ ಎಷ್ಟು ಸೆಂಟಿಮೀಟರ್ ಆದಂತ.
ಚೆಕ್ ಮಾಡ್ತಿ ಸರ ನಾವ್ ಏನ್ ಡಾಕ್ಟರು ನಮ್ಗೆ ಏನಷ್ಟದ.
ಹೌದ್ರಿ ಇದು ನೂರ್ ಮೀಟರ್ ಎಷ್ಟು ಸೆಕಂಡ್ ಓಡ್ಸಿರಿ ಓಡಿ?
ಹ ನಂಗ್ ಓಡಾಕ ಬರೋಲ್ರಪಾ. ಓಡಕ್ಕೆ ಬರಲ್ರಿ ಕಾಲು ಮುರದದ್ರಿ ನಮ ಒಂದ್ ಒಂದು ಇದ್ರಾಗ್ರಿ ನಮ್ ಪ್ಪರು ಆಪರೇಷನ್ ಮಾಡ್ಕೊಬೇಕಂತೇಳಿ
ಹ
ಹ ಬುಡಕ ಉಂಟಿದ್ದರಿ ಸ್ಪೀಡ್ ಉಂಟಿದ್ದೆ ಸರ್ ಅವ್ರಗ್ಬ
ಗಾಡಿ ಯಾವದತ್ರರಿ ನಿಮ್ದು
ನಮ್ದ್ರ ಸ್ಪೆಂಡರ್ ಇತ್ರಿ ಹೊಸ ತುೊಂಡಿದ ಗಾಡಿವಾಗ
ಹಾ ರ ಹ ರ
ಆವಾಗ ನಾವು ಪಪ್ಪರಿಗೆಗ್ ಬಿಟ್ಟ ಬರ್ಲಾತಿ ಪೆಟ್ರೋಲ್ ಹಾಕೋಬೇಕಂತೇಳಿ ಪೆ್ರೋಲ್ ಮುಟ್ಟಿದೀವಿ
ಹಾ ರೀ
ಮುಂದಬ ಕುಡ ಕುಡಕ್ ಬಂದ ಇದ ರೀ ದಾರ ಕುಡಿಯ
ಹಾ ರೀ ಹಾ ರೀ
ನಾವ್ ಬಂದರಿೀ ಎಷ್ಟು ಆರಾಮ್ಳ ದೂರ್ ನಾವ ಹಷ್ಟ ಬಿಿಡಿದರಿ ಹ ಎಂಬತ್ತು ತೊಂಬತ್ತಿದ್ದೇನ
ಹಾ ರೀ
ಗಾಡಿ ಓಡದ ಎಷ್ಟು ಹೊಡ್ತದೀ ಎಂಬತ್ ತೊಂಬತ್ತ ಫುಲ್ ಹಡಿದಿದ್ದಿ ನಾನು
ಹಾ ಅ ರೇ
ಮತ್ತೆ ಇ ಸ್ವಲ್ ಕೆಲ್ಸ ತ್ ಊರಾಗ ಜಲ್ದಿ ಬರ್ಬೇಕಂತೇಳಿ ಹೋಗಿದ್ದರಿ ಏ ಏನಂತರಿೀ ನಮ್ ನಶೀಬ ಅಂತದ ಮತ್ ಕಾಲ್
ಕಾಲ್ ಮುರ ಮುರಿದ ಕಾಲ್ ಮುರಿದದೇಏನ್ರರಿ
ಏನದ್ ನೋಡ್ರಿ ನಾವ್ ಚೆಕ್ ಮಾಡ್ಸಲ್ರರಿ ವಿಿದ್ಯುತ್ ಕ್ಯಾಸ ಹ್ಮ್
ಅ ಆದ್ರೆ ಆದ್ರೆ ಒಳಕ್ ಬರಲ್ಲೇನ್ರಿ ಮಗ
ಬರ್ತದ್ರೀ ಅಂದ್ರ ಸ್ ಸ್ವಲ್ಪ್ ಕಮ್ಮಿ ನಾನೇ ಸ್ವಲ್ಪ ನಜಕ್ ಮಾಡ್ತನ್ೀ ಅಷ್ಟೇ ಮತ್ತ
ಹೌದ್ರಿ ಹೌದ್ರ ಹೌದ್ರಿ ಲಾಂಗ್ ಜಂಪ್ ಏನಾದ್ ಮಾಡ್ರಿ
ಲಾಂಗ್ ಜಂಪ್ ಇಲ್ರರಿ ಹೈ ಜಂಪ್ ಮಾಡಿರಿ
ಕೈ ಜಾ್ೆಟ್ಟ ಜಿಗಿದಿರಿ
ಹೈ ಜಂಪ್ ಚೆಕ್ ಮಾಡಿಲ್ರಿ ದಿಗ ದಿಗ ಗೊತ್ತದ ಚೆಕ್ ಮಾಡಿಲ್ರಿ
ಹ್ಮ್ ಮಾಳಿ ಮಳ ನಿ ಮಾಳಿ ಮಾಡಳಿ ಜಿಗ್ದಿರೇನ್ರರಿ
ಏ ಅದು ವಾರದಾಗ ನಾಶತಿ ಆತೋಗ್ರೀ
ವಾರದ ನಾಲ್ಕ್ ಸರ್ ತಜಿಗ್ದೀರಿ ಹಂಗ ಹಲೋ ರೀ
ಹಾ ರೀ
ಹಾಂ ರೀ ಹಾ ಮತ್ತೆ ಒಂದ್ ಹತ್ತು ನಿಮಿಷ ಬಿಟ್ಟ ಒಂದ್ ಐ್ ನಿಮಿಷ್ ಬಿಟ್ಟು ಮತ್ತ ಕಾಲ್ ಮಾಡಿರಿ ಒ್ ಅರ್ಜೆಂಟ್ ಕಾಲ್ ಬರ್ಲಾಗ್ತರಿ
ಹೌದ್ರಿ ಯಾಕ್ರಿ ಸರ
ಒಂದ್ ಅರ್ಜಂಟ್ ಕಾಲ್ ಬರ್ಲಾತ್ರಿ ಒಂದ್ಐ್ ನಿಮಿಷ ಬಿಟ್ಟು ಮಾಡ್್ಯಾರ ನಿಮಗ
ಹೌದ್ರೀ
ಹಾಂ ಒಂದ್ಐದೇ ನಿಮಿಷ ಬಿಟ್ಟಿ ಮಾಡ್ತೇನ್
ಓಕೆ ಸರ್ೆ
ಓಕೆ ಓಕೆ